ಹೇಳೋ ಎಲ್ಲಿ
ಎಲ್ಲಿಲೇ
ಏನಿಲ್ಲ ಈ ಕಡೆ ಬಿದ್ರಾಣಗ್ ಬಂದೆ
ಬಂದಿಲ್ಲ ಇನ್ನು ಊರಿಗಿ
ಹಾ, ಅದ್ಕ ಬರ್ಬೇಕು ಲೇಟ್ ಆದಾ-
ಏಯ್ ನಿಮ್ಮ ಹೋ ಏನ್ ಮಾಡ್ತಿಲೆ ಲೆ ನಿನಗ ಹೆಂಡ್ರ ಮಕ್ಕಳೇನು ಹೋಗಿ ಒಂದು ವಾರ ಆಯ್ತಲ್ಲಾ.
ಬರೋಮೋ ಏನ್ ಊರಗ ಏನ ಆದ ಹೇಳ ಕೆಲ್ಸ ಬಂದ್ರಲ್ಲಿ
ಹೇ ಊರಾಗ ಏನಿಲ್ಲೇನು ಕಣಿಚಾರ ಮಾಡಿದಿ ಹಿಂಗ್ ಬಿಟ್ಟ ಹೋದ್ರೆ ಹೆಂಗ್ ಈಗ.
ಕಣಿ ಇನು ಲೇಟ್ ಅದ ಚಾಲ್ ಮಾಡದ ಹುಲಿ
ಮನ್ನೆ ಮಾಡತ ಅಂತ ಹೇಳಿದಿಲ್ಲ ಮುತ್ಯನ್ನ
ಮಾಡ್ಬೇಕೋ ಸ್ವಲ್ಪ ಕೇಳ್ಬೇಕು ಎಲ್ಲರಿಗೂ
ಹೌದಾ! ಏನಾಯ್ತ ಈಗ ಹೇಎದಕ್ ನ್ಯಾಯ ಹೇಳು-
ಎಲ್ಲಾರ ಮುಂದ ಕೇಳ್ಬೇಕ ಸುಮ್ನೆ ಹೊಲಗಿಲಾ ಹೆಂಗ್ ಅಂಚ್ಕೊಂಡ್ವಿ. -
ಹ್ಮ್ ಹ್ಮ್ ಹ್ಮ್
ಸುಮ್ನ ನಾವ್ ನಾವ್ ಅಚ್ಚಾಡಿದ್ರೆ ಮತ್ತ್ ಮುಂದೆ ಚಿಪ್ಪ ಆಗ್ಬೋದು
ಈ ಏಸ್ ಮಂದಿ ಏಸ್ ಮಂದಿ ಆದವು ಅವು ಕಣಿ
ಇಬ್ಬರ ಅಡ್ಬರ್ಕ್
ಹ್ಮ್ ಈಗ ನೀವೇ ಮಾಡ್ಕಬೇಕಾ ಅವ್ನಿಗೆ ಮಾಡ್ಬೇಕ ಎಲ್ಲ ಇಟ್ಟ
ನಾವೇ ಮಾಡ್ಕಬೇಕು
ಹೌದಾ... ಎಲ್ಲಟ್
ಹೇ ಇಲ್ಲ ಇಬ್ರು ನಡಬಕ್ ಅದ ಅವಂದ್ ಕಡೆಕ್ ನಂದ ಕಡೆಕ್ ಮಾಡ್ಕೋಬೇಕು
ಅಂದ್ರೆ ಈ ಹೊಟ್ಟೆ ಡಿವೈಡ್ ಮಾಡಿದ್ ಅದನ ಅಷ್ಟೇ
ಹಾ ಡಿವೈಡ್ ಮಾಡ್ಕ್ಯ ಅದ
ಇಲ್ಲ ಅವ್ನಿಗೆ ರೊಕ್ಕ ಕೊಟ್ಟ ನೀವೇ ತಗೋತೀರ ಅನ್ಕೊಂಡು ಎಲ್ಲಾಟ್
ಹೇ ಇಲ್ಲ ನಾವ ರೊಕ್ಕ ಈಗ ಸಾಲ ಅದ ಎಲ್ಲಿ ರೊಕ್ಕ ನೂ
ಈಗೆ ಸಾಲಅದದ್ಯಾ
ಹಾ......
ನೋಡೋನ್ ಮತ್ತೆ ಅಲ್ಲಾಡ್ಬಿಟ್ರೆ ಅದಷ್ಟ ಎ ಒಂದೇ ಆಗಿತ್ತು ಒಂದ್ ವರ್ಷ ಹಚ್ಚಿ ಹೊಡ್ ದಿಸ್ ಎರಡು ಕಣಿನವ
ಬಿಡಿಸ ಬಿಡ್ರ ಅಕಾಲ ಸಾಲ
ಹೇ ಅದೇ ಮನ ಆಟ ಅದನೂನು
ಯಾವದ
ಕಣಿನೇ ಮನ ಆಟ ಅದ ಮತ್ತೆ ಎಲ್ಲಿ ತಗೊಮ್ ಮತ್ತ
ಇಲ್ಲ ಕಣಿಲಲ್ಲ ಅದ ಈಗ ನಿಮ್ಮ ಇಬ್ರಿಗೆ ಆದ್ರ ಸ್ವಪ್ ಸ್ವಲ್ಪ ಕಡಿಮೆ ಆತ ಈಗ ಒಬ್ನಿಗೆ ಆದ್ರೆ ಜಗ್ಗಿ ಆತನ ಅಲಾ ಅರಮ್ಸೆ ನಿನ್ ನಿಮ್
ಹಡೈಕ ಇಡ ಸುಮ್ನೇ ಇದ್ಯಾ ಗಣಿ
ನಿಮ್ನ್ ತಲಿ ಮುಣಗ ತನ ಹೊಡಿರಿ ನೀವು
ಇಲ್ಲ ಎರಡ್ ಎಕ್ರೆ ಅಂದ್ರ ಸುಮ್ನೇ ಆಯತ
ಎಡಕ್ರ ಅದಾನ ಇನ್ನ ಒಡಿಲಾರರ್ದ ಎಟ್ ಆದ
ಏ ದಿನ ಮರ ಅಟಇದೆ ಬಿಡ್ಲೆ ಅದ ತೆಗಸಬೇಕ
ಈಗ ಟೋಟಲ್ ಏಟ್ ಹೇಳ ಕೊಲಗೆಟ್ಟ ಇತ್ತ ಅದ.
ನೋಡ್ರ ಆರಾಮ್ ಒಂದ್ ಮೂರ್ ಎಕರೆ ಮ್ಯಾಲ ಅದ.
ಈಗ ಒಂದ್ಕರೆ ಹೊಡದ್ರೇನ
ಹ್ಮ್.
ಹ್ಮ್ ಜಾಸ್ತಿನ ಆತಾ.
ಉಡಿಲರ್ದಇನ್ ಎರಡ ಐಕ್ರೆ.
ಹ್ಮ್.
ಅಂದ್ರ ಒಂದ್ ವೇಳೆ ನೀವು ರೊಕ್ಕ ಕೊಟ್ರನ್ ಎಷ್ಟು ಕೊಡಡ್ಬೇಕ ಆತತ
ಏನ್ ರೊಕ್ಕ.
ಈಗ ಮೊದಲ ಮೂರ್ ಎಕರೆ ಈತ್ತದ ಈಗ ನೀವು ನೀವು ಈಗ ಯೆಸ್ವಸ್ರ್ ಆತಿ ನಿಮ್ ಕಾಕ ಅ ತಗೊಂಡ್.
ಕಾಕದ ತೋಗೊಂಡ ಒಂದ ಮೂರ್ ವರ್ಷ ಆಯ್ತ.
ಎಟ್ ಕೊಟ್ರ ರೊಕ್ಕ ಅವನಿಗೆ
ಆರ ಲಕ್ಷನ ಕೊಟ್ಟಿವಿ.
ಆರ್ ಲಕ್ಷ ಅಂದ್ರೆ ಈಗ ನೀನ್ ಇವುನಿಗೆ ಕೊಡ್ಬೇಕಾದ್ರೆ ಎಷ್ಟು ಕೊಡ್ಬೇಕಾಗ್ತದ
ಇವನಿಗ್ಯಾ.
ಹ್ಮ್.
ಇನ್ಯಾ ಆರ್ ಲಕ್ಷ ಕೊಡಬೇಕಾದ್ದು.
ಯ್ ಮೂವರ್ದ ಆರ್ ಲಕ್ಷ ಆಗ್ತದ ಈಗ ಇಬ್ರೇ ತಗೊಂಡ್ರ ಅಂದ್ರೆ ಆರ್ ಲಕ್ಷ ಹೆಂಗ ಕೊಡ್ಬಾಕತದ ಅವ್ನಿಗ್.
ಇಲ್ಲ ಮತ್ತ ಅವ ಒಬ್ಬೊಂದೇ ಆರ್ ಲಕ್ಷ ತೊಗೊಂಡದಲ್ಲ.
ಈಗ ನೋಡು ಈಗ ಒಂದಿದ್ರ ಮೂವತ್ ಪರ್ಸೆಂಟ್ ಈಗ ಒಂದ್ ಎಕ್ರ ಅದೇ ಅಂತ ತಿಳಿಕೋ.
ಇಲ್ಲ ಮೂವರೆ . ಅವಂದ ಮಾರಿದ್ದ ನಮಗ ಒಟ ಅವನವ್ ನಾನು ತಕೊಂಡಿದು ಮೂರ್ ಮೂರ್ ಲಕ್ಷ ಕೊಟ್ಟ.
ಮೂರ್ ಮೂರ್ ಲಕ್ಷ ಕೊಟ್ಟ ತೊಂಡಿಲ್ಲಾ ಈವಾಗ ಮಾರಿದ್ರೆ ಆರ್ ಲಕ್ಷ ಗೊತ್ತಾಲೆ ನೀ ಏನು ಒಂಬತ್ತು ಹತ್ತು ಲಕ್ಷ ಮ್ಯಗ್ ಕೊಡಬೇಕಾಗ್ತದೆ.
ಎಲ್ಲಾ ಅಷ್ಟೇ ಬರ್ತದ.
ಅಷ್ಟೇ ಹೆಂಗ್ ಬರ್ತದಲೇ ನೀ ಏನಾ.
ಅಲ್ಲಿ ಯಾವ ಒಬ್ಬ ಮಾರಿದ್ದೆ ಆರ್ ಲಕ್ಷ ಅಂದ್ರ ಈಯ್ಯ್ ಒಬ್ಬ ಮಾರಿದ್ದ ಈವೊಂದೂ ಆರ್ ಲಕ್ಷ ಇಲ್.
ಹಾ ಮತ್ ಅವಾಗಾ ಕೊಟ್ಟದ್ ಮೂರ್ ಲಕ್ಷ.
ಹ ಏ ಅದೆಲ್ಲ ಸೇರಿ ಒಂದ್ ಏಳೆಂಟು ಲಕ್ಷ ಒಯ್ತ್.
ಒಂಬತ್ತ್ತು ಲಕ್ಷ ಆಗ್ತದ ಹಂಗ್ ಡಿವೈ ಹಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ..
ಅಷ್ಟು ಏನ್ ಹೋಗಲ್ಲ ಗಣಿ ಇವಾಗ..
ಈಗ ನೋಡೋ ತಮ್ಮಾ ಹೇಳದ್ ಕೇಳ.
ಹ್ಮ್
ಈಗ ಒಬ್ಬ್ರ ಮೂವರ ಅಣ್ಣ ತಮ್ಮಾರಿ ಅದು ಹಂಚಿಗಂಡ್ರ ಎಟ್ಟು ಎಟ್ಟುಒಬ್ಬೊಬ್ರ ಆರ್ ಅರ್ ಲಕ್ಷ. ಅದ್ರ್ಯ್ ಹದಿನಿಂಟು ಲಕ್ಷದ ಐತೆಗ್ ಅವ ಆರ್ ಲಕ್ಷ ನೀ ಆರ್. ಅವ್ ಆರ್ ಲಕ್ಷಕ್ಕ ಮಾರನನಂದ್ರ ನೀವು ಮೂರ್ ಮೂರ್ ಲಕ್ಷ ಕೊಟ್ಟ ತೊಂದ್ರಿ.. ಈಗ ಈವದು ಆರ್ ಲಕ್ಷ. ಈಗ ಯಾರ್ದು ನಿಮ್ ಕಾಕಂದ ಸಣ್ಣದು ಒಂದ ಆರು ಲಕ್ಷ ಈಗ ಅವಾಗ ಕೊಟ್ಟದ್ ಮೂರು ಲಕ್ಷ ಒಂಬತ್ತು ಲಕ್ಷ ಆಯತಲ್ಲ..
ಹ್ಮ್ ಒಂಬತ್ ಲಕ್ಷ ಐತೆ.
ಹಾ ಇಲ್ಲ ನೀವು ಮಾರದ್ರೆ ನೀಗ ಅವಾಗ ಒಂಬತ್ತ ಲಕ್ಷ ಕೊಡ್ಬೇಕಕ್ಗ್ತದ.
ಹ್ಮ್ ಹ್ಮ್ ಹ ಅಟಾವ ..
ಹೌದಾ
ಹ್ಮ್
ಮತ್ ಕೈಗ್ ಡಿಮ್ಯಾಂಡ್ ಅದ ಹಂಗ ಅದ ಅಂತ ಹೇಳತಾರಲ್ಲೊ ಆ ಟಂಗ್ ಹೋಗಲ್ಲ.
ಅಂದ್ರನು ಹೊಡದ ಅವ್ರಿಗೆ ಕೊಡ್ಬೇಕಕ್ ಮತ್ ಡಿಮ್ಯಾಂಡ್ ಅಂದ್ಮೇಲೆ.
ಯಾರಿಗೆ.
ಈಗ ನಾವ್ ಮಾರಿ ಇರ್ತವಿ ನೋಡು ಇಷ್ಟು ವಯಸಗ ಅಂತ ಲೀಜಿಗೆ ಹಾಕೊಂಡಿರ್ತಾರ.
ಹಾ ಹಾ ಹಾ
ನೀ ಎಷ್ಟ್ ಎಷ್ಟ್ ವರ್ಷಗರು ಬಿಡಿ ಬಿಟ್ಟ ಮ್ಯಾಲ ನಮಗೆ ಕೊಡ್ಬೇಕ.
ಅಲೆೇನೈತಿ ಹಂಗದಾನ ಅದು.
ಹ್ಮ್
ಅಂದ್ರೆ ನಿಮ್ಮ ಕಾಕಂದುಭೂಮಿ ನಿಮ್ಮ ಕಾಕನಿಗೆ ಕೊಡಬೇಕೇನು
ಆ ಇಲ್ಲ ನಾವು ಪೂರ ಅದು ಒಮ್ಮೆಳಿಗೆ ಖರೀದಿ ಮಾಡಿದೇವು. ನಮ್ಮ ಕಾಕರ ಒಂದ ತಕೊಂಡರ ಮತ್ ಎಷ್ಟ. ಎರಡು ಲಕ್ಷ ಕೊಟ್ಟು ಎಷ್ಟು ಸರಿ ಬಿಡಿಯೋದು.
ಯಾರ್ ತಕೊಂಡರ. ಯಾರು ನಿಮ್ ಕಾ ತಗೋಣ ಮತ್ತ ಹೊಸಕಡಿಯಕ.
ಹ್ಮ್ ಮತ್ ಕಡೆ ತಗೊಂಡ್ರಿ ಮತ್ ಅವ್ರರಿಬ್ರು ಪ್ಯಾಟರ್ನ್ ಆದರ.
ಯಾರೇ ಇಬ್ಬರು ಪ್ಯಾಟರ್ನ್ಲೆ.
ನಮ್ಮ ಕಾಕಾರ ಇಬ್ರ.
ಅಲೆ ನೀವನೈತಿ ಇದೆನ ಹೊಸ್ತಾಗಿ ಇಕಡೆನು ಪಾರ್ಟ್ನರ್ ಆಕಡೆನು ಪಾರ್ಟನರ.
ಆ
ಅಂದ್ರ ಏನ ಅವರ ಮನುಷ್ಯನಾಗ ಏನ ನಿಮಗೆ ಕಡಿಯಕ್ ಮಾಡ್ಕೊ ಬಂದದ ಏನ.
ಎ ಇಲ್ಲಾ ಶಾಸ್ತ್ರದ ಸಿಕ್ಕೇತ್ ತೊಂಡ್ರಿ ಮತ್ತ.
ಇಲ್ಲ ಒಬ್ಬನ ತಗೋಬೇಕಾಗಿತ್ ಬಿಡ ಅವಾ.
ಇಲ್ಲಾ ನಮ್ಮ ಕೂಡಗ ಪಾರ್ಟನರ್ ಇದ್ದಾ ಅವರ ಕೂಡ ಕೈ ಕಲ್ಸೇನ್ ಮತ್ತ.
ಅಂದ್ರ ಅ ಅದ ಅಕಡೆ ಯಾವಾಗ ಮಾಡಬೇಕು ಈ ಕಡೆ ಯಾವಾಗ ಮಾಡ್ಬೇಕ.
ಅದಕ್ಕೆ ನಾವು ಕಡೆಕ ಮಡಿಗೇಬೇಕು ಒಂದ್ ಕಡೆ ಸುದ್ದ ಆಗ್ಬೇಕಕ್ಂತ ಹೌದಲ್ಲ.
ಹಿಂಗಂದ್ಯಾ.
ಹಾ
ಆಯ್ತ ಆಯ್ತ ಆಯ್ತ ಹಂಗೇರ
ಮತ್ತೆ ನಡದ.
ಏ ಮತ್ತೇನ ನೋಡ ಹೇಳ್ಬೇಕ್ ನೀನೆ.
ಅದೇನ ಟೂರ್ ಹೋಗಮ್ಮ ಅಂತಂದ್ರ ಯಾವಾಗ ಗೊಗೋರ ಬಾ ಮತ್ತ.
ಹೊಮಾ ಹೋಮ್.
ಯಾವಾಗ.
ಹಾ ಮೊಲಾ ಸಾಬ ಬಂದಾ ಏನ.
ಮುಲ್ಲಾ ಸಾಬ್ ಬಂದಾನ ಬಾ ಇಗ.
ಹೌದಾ ಸಾಯಿಹೋದಡಿಟ್ಟಿಲೇ ಬೌಸಡಿಕ್ಕೆ. ಸಾವಿಹೊಡಿತಾನ ತಂದಿನವನ ಐತಿ ಕಲ್ಲಾ ಐತ ಆಗ್ಕ್ಲತ್ತತನ.
ಯಾರ ಸಾಯಿಹೊಡೀತಾನಾತೋ ಒಳ್ಳೆ ಘಟ್ಟಾ.
ಹಾವು ಗಿವು ಬಂತಂದ ನಾನೆ ಇದೀನಿ.
ಹಾವ್ಯಾಕ ಬರ್ತ ನಿಮಂಬಲ್ಲಿ ನಿಮ್ದ ದೊಡ್ಡ ಹಾವ ಅದಲ್ಲ.
ನಮ್ದು ಹಾವು ಬೇರೆ ಅದು ಬೇರೆ ಅದ ಈ ಮಕ್ಕನದ ಅದ.
ಹು ಹು
ಇನ್ನು ಈಗ ಹೆಂಗ ಮತ್ತ ನೀವ ನೀವ್ವಂತ ಮಾಡ್ಕೇಬೇಕ ಕಣಿ.
ಮಾಡ್ಕೊಬೇಕರಿ ಮತ್ತ.
ಹು ಹು ಹು ಅಂದ್ರನ. ಮಾಡ್ಬಿಟ್ರಲ್ಲೆ ಗಾಡಿ ಗಿಡಿ ಮಾಡ್ಕನಗೀಸ್ ನಾಕ್ ಮಂದಿ ಅಣ್ಣತಮ್ಮ್ನದಿರಿದಿರಿ ಐತಿ ಹೊಡದ್ರ ಏನ್ದಲ್. ನಿಮ್ಮ ಮೂವರು ಕೆಲಸಾ ಮಾಡಿದ್ರ ಒಬ್ಬ ಮೇಂಟೈನ್ ಮಾಡಕೊಂಡಹೂದ್ರ ನಿಮ್ಮ ಅಪ್ಪಬ್ಬವ್ವ.
ಅದಂಗ ಬರಲ್ರಿ ಎಲ್ಲ ಸ್ಮಿತ್ ಮಾಡಕ್ ಕಣಿಅದ.
ಕಲಿ ಬೇಕೋ ಮನುಷ್ಯನಿಗೆ ಅಸಾಧ್ಯವಾದ ಏನದ ಹೇಳು.
ಎ ಸುಮ್ಮನೆ ಯಾವ್ದಾರ್ ಅಂಗಡಿ ಪಂಗಡಿ ಹಾಕ್ಬೇಕು ನೀ ಎಲ್ಲಾ ಸುಮ್ಮನೆ ಗಣಿ ಮಾಡ್ತ ಅಂದ್ರ ಆಗಲ್ಲ ಬಿಸ್ಲಾಗ.
ಜಾಗಾ ಇಲ್ಲಾಂದ್ರ ಇರೋದೇ. ನೀನು ನಿನಗ ಒಂದ ಐಡಿಯಾ ಹೇಳಳ್ಬೇಕಂದ್ರ ಅದ ಮಾಡ್ರಿ ಫಸ್ಟ್ ಒಬ್ರ ರೊಕ್ಕಗಿಕ್ಕ ಮಾಡ್ಕೊಂಡೇನ ಆಮೇಗ ಏನಾದ್ರು ಮಾಡ. ನನಗ.
ಅಂದ್ರ ಆಗಲೋ ಅದ ಬಿಸಲದಾಗ ಹಿಂಗೆ. ಮನಗಂಡಾಗ ಇರ್ಬೇಕ ಮನುಷ್ಯ ಅದು ಹೌದಿಲ್ಲ.
ಹ ಹ ಆಯ್ತ ಆಯ್ತ ಬರ್ಲ್ ಬಿಡ ಎ. ಆಯ್ತ ಆಯ್ತ ಮತ್ತೇನ್ ಸಮಾಚಾರ.
ಒಂದ್ ದಿನ ಒಂದ್ ಮಾಡ ಗೊತ್ತಾತ ನಿನಗ ಏನಂತ.
ಲೇ ಮಾಡ್ಲೇಬೇಕ್ಲೇ ಮತ್ತೆ ನೀ ನೌಕರಿ ಅದೇಏನ್ ಸೆಂಟ್ ಅದ್ ಬಿಟ್ರೆ ಮತ್ತೆನದ ಹೇಳ ಕೆಲಸ ಏನದ ಹೇಳ.
ಹ ಎಲ್ಲಿಯಾರ ನಳ್ಳಾಗ ಮಾಡ್ತೇನೆನ್ನೋದ ಅದ ಅದೇ ಬೇರೆ ಬಿಸ್ಲಾಗ ಆಗಲ್ಲ ಅದ.
ಏ ನಿಮ್ಮ ಕಾಕರ ಮಾಡಿಲ್ಲ ನಿಮ್ಮಪ್ಪ. ಊಟ ಮಾಡಿಲ್ಲೇನ್
ಮಗನೆೇ ಅವ ಮೊದಲನೇವ ಈಗನ್ಯಾವ್ ಯಾವ್ ಮಾಡ್ತವ್
ಹೆಂಗ
ಮೊದ್ಲನೆವ್ ಮಾಡ್ತಾವ್ ಅಂದೆ ರಾಟಿ ಬಿದ್ದವ ಈಗೆನವ ಯಾವಾಗಲ್ಲ ಈಗಿನ್ ಕೈಯಾಗ
ಈಗಿನವ ಯಾಗ ಯಾವ ಯಾವಾಗಲ್ಲ ಅಲ್ಲ ಒಂದ ಸ್ವಪ್ ದಿನ ಹೊತ ಒಂದ್ ವರ್ಷ ಎರಡ್ ವರ್ಷ ತೆ ಇದೇನ್ ಕೆಲ ಸ ಮಾರಾಯ ಅಂತ ಅನ್ಸತ್ತತ ಆಮ್ಯಾಗ ರೂಢಿ ಬಿಳ್ತೂತ
ಏನಾಗ ಆತ ಒಂದ್ ಜನ ಬಾ ಗೊತ್ತತ್ತಂ
ಮತ್ತಿ ಈಗ ಅದ್ ಬಿಟ್ಟು ಏನ್ ಮಾಡ್ತೇಳ್
ಹಾ
ಅಲ್ಲ ಅದು ಬಿಟ್ಟ ಏನೂ ಮಾಡತಿ ಹೇಳು ಮಾಡದನ ಏನೂ ಅದು ಹೌದ್ ಪಾ ನಾ ಓದಿ ಇದಕ್ಕೆ ನೌಕರಿ ಕೊಡ್ತಾರೆ ನಮ್ದು ಏನ್ ದೊಡ್ ಪ್ರೊಫೆಷನ್ ನಮ್ದು ಅಂತ ಕೋರ್ಸ್ ಮಾಡಿವೆ.
ಯಾವಾರ ಹೆಚ್ಚು ಮಾಡಸ್ಬೇಕು ಇಲ್ಲಿ.
ಅ ವಾ ವ ವಾ ಸುಮ್ನೆ ಮಾಡಾಸಿ ಬುಡ್ ಲೇ ಅದೇ ಹ ಹ ಲೇಬರ್ ಗೆ ಹಚ್ಚಿ ಮಾಡಕಿಂತ ಮಾರ್ಗೀಸನೌನ ಹೆಂಡ್ತಿ ಏನಾದರೂ ಏನಾದ್ರೂ ಮಾಡಕಿ ಏನಾರ ಮಾಡದನಂದ್ರೆ ಅಂಗಡಿ ಗಿಂಗಡಿ ಹಾಕ್ ಲ್ಲ ಅಂತ ಮಾಡ್ಕೊಂಡು ಕುಂತ ಬಿಡಕ್ ಹೇಳಿ
ಲೇ ನೀನ್ ಮನೆಯಾರ್ ಮಾಡ್ತನಂದ್ರ ಆಗಲ್ ತಮ್ಮದ್ ಲೇಬರ್ಗೆಚ್ಚ ಗುತ್ತಿ ಕೊಡಬೇಕು ಅದು ಏಳ ರೂಪಾಕ್ ಒಂದು ಹತ್ತು ರೂಪಾಯಿಕ್ ಒಂದ್ ಹಾ
ಗುತ್ತಿ ಗಿಡಿತಾರಾ ಕೂಲಿಯಾರ್ ಮಾಡ್ತಾರ.
ಗೂತ್ತಿಗೆ ಒನ್ ಟ್ರಿಪ್ ಎಷ್ಟ ಅಂತ ಹೊಡಿತಾರ ಅವರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಓನ್ ಟ್ರಿಪ್ ಟ್ರಿಪ್ ಲೆಕ್ಕ ಏನ ಬಾಡಿ ಲೆಕ್ಕ.
ಏನ್ ಅವ್ರ ಮ್ಯಾಲ ಡಿಟಟ್ಟಪೆಂಡ್ ಅವರು ಬಾಣಿಲೆಕ್ಕ ಅಂದ್ರ ಬಾಣಿಲೆಕ್ಕ ಟ್ರಿಪ್ಪ್ಲ ಲೆಕ್ಕ ಅಂದ್ರ ಟ್ರಿಪ್ಪ್ ಲೆಕ್ಕ
ಟ್ರಿಪ್ ಲೆಕ್ಕ ಅಂದ್ರೆ ಹೆಂಗ್ ಕೊಡ್ಬೇಕು.
ಏನ್ ಅವರು ಮೇಲೆ ಡಿಪೆಂಡ್ ಓನ್ ಟ್ರಿಪ್ ಹೊಡೋದು ಅಂದ್ರೆ ಉಳಿತಿ ಅವರಿಗೆ ಅರಾಮ ಒಂದು ಸಾವಿರ ರೂಪಾಯಿ ಏನೋ
ಹಂಗಲ್ಲ ನೀ ಕೊಡ್ತಿರಲ್ಲ ನಿಮ್ಮ ಕಡೆ ಕೊಡ್ತಿರಲ್ಲ ಅದಕ್ಕೆ ಕೇಳದೆೆ.
ಹಾ ನಮಗೆ ಗೊತ್ತಿಲ್ ಪ್ಪ
ನಿಮ್ಮ ಕಡೆ ಕೊಡ್ಲಕ್ ನಿಂಗೆ ಈ ಟ್ರಿಪ್ ಲೆಕ್ಕ ಹೊಡ್ತಾರೆ ಅ ನಿನಗ್ ಗೊತ್ತದ ಗೊತ್ತದ ಮ್ಯಾಗ ಇಷ್ಟ ಲೆಕ್ಕ ಹೊಡಿತಾರ್ ಅಂತ ಗೊತ್ತ ಗುರ್ತಾಗಲ್ ನಿನಗೆ
ಹ ಈ ಅಂತ ಅವ ಹತ್ತು ರೂಪಾಯಿಗೆ ಒಂದ್ ಬಾಳ ನೋಡತ್ತಾರ.
ಹತ್ ರೂಪಾಯಿಗ್ ಒಂದ್ ಬಾಡ್ಲಿ ಬಾಡ್ ಹಿಡ್ಕೊಂಡ್ ಕೊ ಕೊಡತಾರೆ ಇಲ್ಲಿ ಮೊನಿ ಮೊನಿ ಮೂವತ್ತೈದ್ ಇತ್ತಲ್ಲಾ ಈಗ ನಲವತ್ತೈದು ಐಯ್ತಾ.
ನಲವತ್ ನಲವತ್ತು ಆಗದೆ ಇವಾಗ
ಹಬ ಹಬ ಹಬ ಹಬ ಏ ಅನಾಹುತ ಐತ್ ಬುಡ್
ಡಿಸೇಲ್ ರೇಟ್ ಕಿರೆ ಎರಿ ಅದ ವಟ್ ಹಮಾಲಿ ಮಾಡಾಕ
ಹೌದು ಹೌದು
ಹೆಂಗಿದ್ರೆ ನಾಲ್ಕು ಮತ್ತು ಮೂವತ್ತಿದ್ದು ನಲ್ವತ್ತು ಆಗಿಲ್ಲ ಅದ್ರಂಗಪ
ಆ ಹಾಗೆದ್ ಹಾಗೆದ್ ಬುಡು
ಆಯ್ತು ಹತ್ತು ರೂಪಾಯಿ ಅವರಿಗೆ ಅಂದ್ರೆ ಮೂವತ್ತು ರೂಪಾಯಿ ಉಳಿತಲ್ಲ.
ಟ್ರಿಪನಿ ಲೆಕ್ಕ ಆದ್ರೆ ಎಷ್ಟು ತೊಗೊತ್ತಾರೆ ಹೇಳ್ ಹತ್ತು ರೂಪಾಯಿಗ್ ಒಂದು ಒಂಬತ್ತು ರೂಪಾಯಿಕ್ ಒಂದು ಬಾಂಡ್ ಹಿಡಿದ್ರೆ ಒಂ ಒಂ ಎಟೂ ಒನ್ ಟ್ರಿಪಿಗೆ ಎಷ್ಟೋತೊವ್ ಬಾಂಡ್
ಎಪ್ಪತ್ತೇನೋ ಹೋತ್ತವ.
ಎಂಬತಾಯ್
ಎ ಎಂಟ
ಆರೆಂಜ್ ಚಿನ್ನು ಎಂಬತೋಲಾ
ಎಂಬತ್ತೂ ತಾರಿಂಚೋ
ಮತ್ತೆ ಲೆಕ್ಕಾಕ್ ನೀನ್ ಆರೆಂಜ್ ಚಿನ್ನು ಎಂಬತ್ತ್ ಅಂದ್ರೆ ಒಂದ್ ಒಂಬತ್ತು ರೂಪಾಯಿ ಹಿಡಿದ್ರೆ ನಿ ಎಟಾತ್ ಎಂಟೊಂಬತ್ಲೇ ಎಪ್ಪತ್ತ್ ಅಡಿ
ಹೇಳ್ ಸ ಏನ್ ಹೇಳಾರ ಹ್ಮ್
ಅಂದ್ರ ಈ ಟ್ರಿಪ್ಪಿಗೆ ಏಳೊರ್ ತುತ್ರಗೂಂಡು ಹೊಡಿಯಕ್ಕ
ಇಲ್ಲ ಎಂತ ಉಂಟಾ ಇದು ಬೀಳ್ತಲ್ಲರಿಗೆ ಗುತ್ತಿ ಕಡೆ ಒನ್ ಟ್ರಿಪ್ಪ್ ಹೂಡದ ಅಂದ್ರೆ ಯರೂಪಿ ಹೆಚ್ಚಿ ಕೊಡೋದ
ಎಣೂರುೂಪಾಯಿ ಹೆಚ್ಚಿ ಕೊಡದೆಂಗೆ
ಹಾ ಹೊಡದಾಡು ಹೊಡದ ಕಣಗ ಅವ್ರಿಗೆ ಒಂದು ಆರು ಸಾವರ ಉಳಿತೆ